ಹ
ಏನ್ ಮಾಡ್ತಾ ಇದೀರಾಂಟಿ ಚೆನ್ನಾಗದೀರಾ
ಹ್ನಪ್ಪಾ ಚೆನ್ನಿದ್ದೇ ನೀವು ಚೆನ್ನಾಗಿದ್ದೀರಾ
ಹಓ ಚೆನ್ನಾಗಿದೆ ನೋಡಂಟಿ
ಹ್ಮ್ ಹ್ಮ್ ಏನ್ ಮಾಡ್ತ ಇದ್ರೆ ಕುೂತ್ಕೊಂಡಿದೀರಾ
ಹ್ಮ ಹ್ಮ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಮ್ಮ ನೀನು ಕಾಯಿ ಒಬ್ಬಟ್ಟು ಎಲ್ಲ ಮಾಡ್ತೀಯಾ ಕಾಯಿ ಒಬ್ಬಟ್ಟು ಹುಣದ ಒಬ್ಬಟ್ಟು
ಆಹ ಕಾಯೊಬ್ಬಟ್ಟು ಬರಲ್ಲ ಆಂಟಿ ಕಾಯ ಒಬ್ಬಟ್ಟು ಬರಲ್ಲ ನನಗೆ
ಹ್ಮ್ ಹಸಿಕಾಯಿಂದ ನಾರ್ಮಲ್ ಆಗಿ ಹಸಿಕಾಯಿಂದ ಮಾಡ
ಅದು ಬರುತ್ತೆ ಅದೇನೋ ಗಸಗಸೆ ಹಾಕ್ಬಿಟ್ಟ ಮಾಡ್ತಾರಲ್ವಾ ಆತರ ಬರಲ್ ಭೇಟಿ
ಗಸಗಸಿ ಎಲ್ಲಾ ಹಾಕ್ಬಿಟ್ ಮಾಡ್ತಾರಾ ನನ್ಗ್ ಗೊತ್ತಿರಂಗ ಬರೀ ಕಾಯಿ ಅಷ್ಟೇ ತುರ್ದ್ಬಿಟ್ಟು ಇಲ್ಲ ರುಬ್ಬಿಟ್ಟು ಮಾಡೋದು ಗೊತ್ತು ನನ್ಗೆ
ಗಸಗಸನೇ ಆಗ್ತಾರೆ ಅಂತೆ ಕಾಯಲ್ಲಿ ಕಾಯಿ ಒಬ್ಬಟ್ಟಿಗೆ
ಹೌದಾ ಮೇ ಬಿ ಗಸಗಸಿ ಉರ್ದ್ಬಿಟ್ಟುದೊಳಗೆ ಮೇಡಮ್ ಮಿಕ್ಸ್ ಮಾಡ್ತಾರ ಅಂತ ಅಷ್ಟೇ ಅನ್ಸುತ್ತೆ ಅಲ್ವಾ
ಕಾಯಿ ಗಸಗಸಿ ಏಲಕ್ಕಿ ಶುಂಠಿ ಹ ಬೆಲ್ಲ ಹಾಕ್ಬಿಟ್ಟು ರುಬ್ಕೊಂಡ್ ಬರ್ತಾರಮ್ಮಿ
ಓಕೆ ಹ ಹಾ ಹಾ ಹಾ
ಹಾಕೊಂಡ್ ಅದೇನ ಆಮೇಲೆ ರುಬ್ಕೊಂಡ್ ಬಂದ ಆದ್ಮೇಲೆ ಪಾಕ ಕಾಸ್ತಾರ ಅಂತೆ
ಪಾಕ್ದಲ್ಲಿ ಮಾಡ್ತರಂತ ಅದನ್ನ ಬೆಲ್ಲ ಅದ್ರಲ್ಲಿ ಮಿಕ್ಸ್ ಆಗ ಹಗಿರಲ್ವ ಅ್ ಮಿಕ್ಸಿ ಹಾಕುವಾಗ
ಹ ಅದ್ರಾಗ ಮಾಡಲ್ಲ ಆಂಟಿ
ಒಬ್ಬರಿ ಕೊಬ್ಬರಿನ ಅಷ್ಟೇ ಸಪ್ರೇಟ್ ಆಗಿ ರುಬ್ಬಿಟ್ಟು ಓ ಐ ತಿಂಕ್ ಅದು ಪೂರ್ತಿ ಊರ್ನ ತರ ಆಗ್ಬೇಕು ಅಂತ ಹಾಕ್ತಾರೆ ನಂಗೆ ಚೆನ್ನಾಗ್ ಕುದಿಸಬಿಟ್ಟು ಆರಸ್ತಾರೆ ಅನ್ಸುತ್ತೆ ಅಲ್ವಾ ಈ ಬೆಲ್ಲದ ಪಾಕ ತರ ಮಾಡಿ ಕರ್ಗಸಿ ಬೆಲ್ಲನ ಅದ್ರಲ್ಲೇ ಕೊಬ್ಬರದುು ಮಿಕ್ಸ್ ಮಾಡಿ
ತೀರಾ ಗಟ್ಟಿನೂ ಆಗ್ಬಾರ್ದಂತ ಅದು ಒಂದ್ ಸ್ವಲ್ಪ ಅಕ್ಕಿ ಆಾಕ್ತಾರೆ
ಓಹ್ ಅಕ್ಕಿ ಹಾಕ್ತಾರ ಅದಕ್ಕೆ
ಹ್ಮ್ ಅದಕ್ ಅಕ್ಕಿ ಉರಿದ್ ಬಿಟ್ಟು ಹಾಕ್ತಾರೆ
ಹ್ಮ್ ಹ್ಮ್ ಐದಕ್ಕೆಕ್ಕ ಕೊಬ್ರಿಗೆ
ಹ್ಮ್ ಸ್ವಲ್ಪ ಗಟ್ಟಿ ಆಗ್ಲಿ ಅಂತ ತೀರಾ ಗಟ್ಟಿ ಆದ್ರೆ ಮಾಡಕ್ ಬರಲ್ವಂತೆ
ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ್ ಹ್ಮ್ ಓಕೆ ಓಕೆ ಹ ಹ ಒಬ್ಬಟ್ಟು
ಹ್ಮ್ ಬರುತ್ತಂಟಿ ಮಾಡಕ್ ಅದು
ಒಬ್ಬಟ್ಟೆಲ್ಲಾ ಮಾಡ್ತಾ ಇರ್ತಿರಲ್ವಾ ನಿನ್ ಫೇವ್ರೇಟ ಅದು
ಹು ಆಂಟಿ
ಹಾ ನಂದು ಫೇವ್ರೇಟ್ ಅದು ಅದಕ್ಕೆ ಅಂದೆ ನಾನು ಹ್ಮ್ ಯಾವಾಗ್ಲು ನಾನು ಉ ಹೋಗ್ತನ ಅಂದ್ರ ಅವ್ವಗೆ ಫಸ್ಟ್ ಹೇಳದೆ ಒಬ್ಬಟ್ಟು ಮಾಡ್ಬೇವ್ವ ಅಂತ ಹೇಳಿ ಹ್ಮ ಈ ಸಲನೆ ಒಬ್ಬಟ್ ತಿನಕ್ ಆಗಿಲ್ಲ ಬಿಟ್ರೆ ಒಬ್ಬಟ್ಟು ಮಾಡದು ಈ ಒಬ್ಬಟ್ಟನ ಹಾಲ್ ತಿಂತಿಯೋ ಅತ್ವ ಸಾಂಬರ್ ಜೊತೆ
ಹ ಅದೇ ಇಷ್ಟ ಅನ್ಸಲ್ಲಂಟಿ ನನ್ಗೆ ಹಂಗೆ ಒಬ್ಬಟ್ಟು ತಿಂದ್ರೆನೆ ಇಷ್ಟ
ಅಂದ್ರೆ ಹಾಲು ಹಾಕಳೋಲ್ಲ ಹಾಲು ತುಪ್ಪಾನ ಯೂಸ್ ಮಾಡಲ್ಲ.
ಇಲ್ಲ ತುಪ್ಪ ಹಾಕೊಂತೀನಿ.
ಹಾಲು ಯೂಸ್ ಮಾಡಲ್ಲ?
ಹ್ಮ್
ಓಕೆ ಓಕೆ ನಮ್ ಫೇವ್ರೇಟ್ ಹಾಲು ತುಪ್ಪ ಎರಡು ಹಾಕೊಂಡು ತಿಂತ
ಅದಕ್ಕೆ ಏನ್ ಗೊತ್ತಾ ಅಂಟಿ ಹ್ಮ್ ಕಾಯಿ ಒಬ್ಬಟ್ಟಿಗೆ -ಒಬ್ಬಟ್ಟಿಗೆ ಅ ಸೀ ಕರಣೇ ಜೋತಿಗೆ ತಿಂದ್ರೆ ಇನು ಚೆನ್ನಾಗಿರುತ್ತೆ ಅಂಟಿ
ಹೌದಾ ಅಲ್ಲ ಇದು ಆಲ್ರೆಡಿ ಒಬ್ಬಟ್ಟು ಸ್ವೀಟ್ ಆಗಿರುತ್ತೆ ಸೀಕರಣೆನು ಸೀಟ್ ಆಗಿರುತ್ತೆ ಹೆಂಗ್ ಮ್ಯಾಚ್ ಆಗುತ್ತೆ
ಅ ಜಾಸ್ತಿ ಸ್ಪೀಟ್ ಹಾಕಂಗಿಲ್ಲ ಇದಕ್ಕೆ.
ಕೆ ಸಿಕರಣೆಗೆ
ಹು
ಹೌದಾ ಈ ಕಾಂಬಿನೇಷನ್ ಕೇಳಿಲ್ವಲ್ಲ ನಾನು.
ಹಾ ತಿಂತಾರ ಆಂಟಿ.
ಯಾವ ಕಡೆ?
ಆ ಲಕ್ಷ್ಮೇಶ್ವರ.
ಹಾ ಹಾ ಅಲ್ಲಿ ನೀವು ಅಲ್ಲಿ ಹೋದಾಗ ನೋಡಿದೀರಾ ಅಂದ್ರೆ ಮನೆಗಳಲ್ಲಿ ಮಾಡ್ತ ಹತ್ರ ಹೊರಗಡೆ ಮಾಡಿದ್ ಹೌದ
ಮನೆಗಳಲ್ಲಿ ಮಾಡ್ತಾರೆ ಹೊರಗಡೆನು ಮಾಡ್ತಾರೆ ಅಂಟಿ
ಹೌದಾ ಹ್ಮ್ ಹ್ಮ್ ಒಬ್ಬಟ್ಟ ಜೊತೆಗ್ ನಾನ ಸೀಕರ್ಣಿದು. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅದಕ್ಕೆ ಕೇಳಿದೆ ನಾನು.
ಹ್ಮ್ ನಾನು ಒಂದ್ಸತಿ ಟ್ರೈ ಮಾಡ್ಬೇಕಂತ
ಏನ ಸಿಕ್ಕ ನೀನು ಒಬ್ಬಟ್ಟನ ಆದ್ರೆ ಒಬ್ಬಟ್ಟು ಮಾಡಕ್ಕೆೆ ಟೈಮ್ ಆಗಲ್ಲಲ್ಲ ಒಬ್ರು ಪಾಪು ಕೊಂಡು ಅಲ್ವಾ
ಹ್ಮ ಒಂದ್ ಒಂದ್ ಟೈಮ್ ಅನ್ಭವಸಬಿಟ್ಟಿದ್ದೀನಿ ಅಂಟಿ ಒಬ್ಬಟ್ ಮಾಡ್ಬೇಕು ಈ ಊಡ್ರು ಒಂದ ಅಳದು
ಹ ಮತ್ತೆ ಒಬ್ಬಟ್ಟು ಮಾಡಕೆ ಫ್ರೀ ಆಗಿರ್ಬೇಕು. ಆಮೇಲೆ ಇನ್ನೊಬ್ರ ಜೊತೆಗ ಇರ್ಬೇಕಾಗತ್ತೆ ಅದು ಸ್ವಲ್ಪ ಕೆಲ್ಸ ಜಾಸ್ತಿ. ತಲ್ವಾ ಅವಗ ಇನ್ನೊಬ್ರು ಜೊತೆಗೆ ಯಾರದ್ರು ಇದ್ರೆ ಈ ತರ ಆ ಕೈ ಎಲ್ಲ ಬಂದಿರುವಾಗಾದ್ರೆ ಜೊತೆಗೆ ಸೇರ್ಕೊಂಡ್ ಮಾಡ್ಬೋದಲ್ವಾ.
ಆ ಟೈಮ ಅಲ್ಲಿ ಬರ ನಾನ್ ವೆಜ್ ತಂದೆ ಇರುತ್ತೆ
ಹ ಅವ್ರ ಬಂದಿರಾಗ ಅಲ್ಲ ಅಂದ್ರೆ ಅವ್ರ ಲಾಂಗ್ ಟೈಮ್ ಇರ್ತ ರ್ತಾರಲ್ಲ ಒಂದೊಂದಂದು ವಾರ ಗಟ್ಲೆ ಅವಾಗಾದ್ರೂ ಪರವಾಗಿಲ್ಲ ಒಂದ್ ದಿವಸ ಎಿವ ಮಟ್ಟಿಿಗೆ ಆಗಲ್ಲ
ಹ್ಮ
ಒಂದೊಂದ್ ವಾರ ಗಿಟ್ಲೆ ಇರ್ತಾರ ಇರ್ತಾರಲ್ವಾ ಬರೀ ಅಕ್ಕ ಬಂದ ಇಲ್ಲಿ ಉಡ್ಕೊಂಡಿರ್ತಾರೆ ಅಣ್ಣ ಕೆಲ್ಸಕ್ ಹೋಗಿರ್ತಾರಲ್ಲ
ಹ
ಆ ಟೈಮ್ ಅ ಆದ್ರೆ ನೀವು ಫ್ರೀ ಆಗಿರ್ತೀರ ಇಬ್ರು
ಹ್ಮ್
ಮಗು ಒಂದ್ ಹೆಂಗಿದ್ರರು ಜನ್ ಅಂದ್ರು ಸ್ಕೂಲ್ ಹೋಗಿರ್ತಾಳ ಸಣ್ಣ ಪಾಪು ಒಬ್ಳು ಎ ಳ ಒಂದೊಂದ್ಸಲಾಕಿನ್ ಮಕ್ಕಂಡ್ರರುನು ಈ ತರ ಕ್ರೈಮ ಮಾಡ್ಬಹದು ನೀವು ನಾನ್ ನೋಡ್ತೀನಿ ನನಗ್ ಗೊತ್ತಿಲ್ಲ ಆಕ್ಚುಲಿಿದದು ಹ ಯಾವಾಗ ನಾನ್ ಊರ್ಗ್ೋದ್ರೆ ನಮ್ಮಅಮ್ಮನ ಕೈಯಲ್ಲಿ ಒಬ್ಬಟ್ಟು ಮಾಡಿಸ್ಕೊಂಡು ಮ್ಯಾಂಗೋವ್ ಸೀಸನ್ ಇರ್ಬೇಕಲ್ಲಾ ನಾನು ಹೋದಾಗ ಈಗ ಹಚ್ಚಲು ಶುರುವ ಆಾಗಿದೆ ಅಲ್ವಾ ಮ್ಯಾಂಗೋ ಸೀಸನು
ಜೂನಿಗೆ ಒಂದಾಗುತ್ತೆ
ಜೀವನಿಗೆ ಬಂದಾಗತ್ತ ಹೌದ ಹೌದು ಅದು ಆಕ್ಚುಲಿ ನಾನು ಬರೋ ಅದೇ ಟೈಮ ಅಲ್ಲೇ ಅನ್ಕೊತೀನಿ ಅಲ್ಮ್ಮ ಅಪ್ಪನ ಜಾತ್ರೆ ಎಲ್ಲ ಇರುತ್ತಲ್ವಾ ನೋಡ್ಬೇಕು ಆ ಟೈಮ್ಲ್ಲಿ ಅಂತ ಹೇಳತ್ತು ಹ್ಮ್ ಅಮ್ಮ ಅಂದಿತ್ತು ಹಣಮಪ್ಪನ್ ಜಾತ್ರೆಗ ಒಂದ್ಸಲ ಬಂದು್ ಹೋಗವ ಒಬ್ಬಕಕ ಇನ್ನೊಂದ ಕೆಲ್ಸ ಮಾಡಕ ಅಂತ ಹೇಳಿ ಸರಿ ಅಳ್ವಾ ಬರ್ತ ನೀನ್ ತಂದಿದ್ದೀನಿ
ಹಾ
ನೋಡ್ಬೇಕು ಆ ಆ ಟೈಮಲ್ಲ ಸ್ ಟೈಮ್ ಮಾಡ್ಕೋಬೇಕು
ಹಾ ಹಾ
ಹ್ಮ್ ಹ್ಮ್ ಈಗ ಒಂದ್ಸಲ ಮಾನಮ್ಮ ಮಾಮನೂ ಬರ್ತೀನಂದ ಇದಿದಾರಲ್ವಾ ಈಗ ಮಾಮ ಬರ್ತಿದಾರ ಒಂದು ದೊಡ್ಡ ಮಾಮ
ಹ್ಮ್
ಮಾಮ ಬಂದಾಗ ಏನ್ ಬರ್ತೀಿ ಬರಳಗ ಗೊತ್ತಿಲ್ಲ ಇನ್ನು
ಹ್ಮ್
ಹ್ಮ್ ಅವ ಹೇಳ್ತನಮ್ಮ ಅಂತಂದ್ರು
ಹಾ
ಯಾರನ್ನ ನೋಡಿದಾರ ಅಂತ ಹೇಳಿದ್ರಲ್ಲಲ್ವಾ
ಹಾ ಹಾ
ಫ್ರೆಂಡ್ ಬಗ್ಗೆ ಹೇಳಿದ್ರಲ್ಲ ಅವರು ಬರ್ತಾರೆ ಅಂತ ಹೇಳಿ ಹ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಅಲ್ಲೇ ಪೆಂಡಿಂಗ್ ಎಲ್ಲ ನಿಂತಿದೆ ಏನೇನಾಗಿದೆ ಅಂತ ಹ್ಮ್ ಹ್ಮ್ ಮತ್ತ ಇನ್ನೆನ್ ಹೇಳಿಲ್ಲ ಅದು ಅವರು ಮತ್ತೆ ಅದು ಇದನ್ನ ನೋಡ್ಬೇಕು ಅಂತ ಹೇಳಿದ್ರಂತೆ ಅದಕ್ಕೆ ವೀಟ್ ಮಾಡ್ತಾ ಇರೋದು ಒಂದ್ಸಲ ಅವರು ಹೋಗ ಬಂದ್ರಿ ಈ ಕಡೆ ಈಗ ಅಲ್ಲ ಇದ್ದಾರಲ್ವಾ ಕೆಲ್ಸ ಮಾಡ್ತಾ ಇದ್ದಾರ ಸೊ ಈಗೇನೋ ರಜೆ ಹಾಕ್ತಿೀವಿ ಅಂತ ನೀನು ಅಂತಿತ್ತು ಮಾಮ
ಹ್ಮ ಅದೇ ಒಂದ್ ತಿಂಗ್ ರಜೆ ಆರ್ತಾರೆವಾಗ
ಹ್ಮ್ ಅದೇ ರಜಾ ಹಾಕದ್ರೆ ಅವರು ಬರ್ತಾರೆ ಅದ ಟೈಮ್ ಅಲ್ಲಿೊ ಇಬ್ರು ಸೇರ್ಕೊಂಡೆ ಬರ್ತಾರೆ ನಾವ್ ಆ ಕಡೆ ಊರ್ ಕಡೆ ಅಂತಂದ ಅಂದ್ರ
ಹಾ
ಮೇ ಬಿ ಬಂದ್ರೆ ಗೊತ್ತಾಗತ್ತೆ ಮೇ ಬಿಿ ಆ ಟೈಮ್ ಅಲ್ಲಿ ಏನಾದ್ರು ಬರ ಕೇಳಿದ್ರೆ ಬರೋ ಚಾನ್ಸಸ್ ಐತಿ ಊ್ರಗ್ ನಾನು ಇಲ್ಲ ಅಂದ್ರೆ ಇಲ್ಲ ಇದು ಏನಿದ ವಿಚಾರ ಕೂಲರ್ ಏನು ಬಂದಿದೆ ಅಂತ ಅಂದಂಗಿತ್ತು
ಹ್ಮ ಹ ಅಂಟಿ ಕೂಲರ್ ಬಂದಿದ್ದ ಅ ಅದನ್ನ ಮಾರ ಅ ಅಣ್ಣಾರ್ಗೆ ಹೇಳಿತ್ತು ಕೂಲರ್ ಬಂದೈತಿ
ಹ್ಮ್ ಹ್ಮ್ ಹ್ಮ್ ಬಟ್ ಅಣ್ಣ ಕೆನ್ಸಕ್ ಹೋಗ್ತಾ ಇರ್ಲಿಲ್ವಲ್ಲಾ
ಅಚ್ಚಿವಾಗಿತ್ತಂಟೆ ಅದು
ಪಚು ಆಗಿತ್ತು ಅಂದಿದ್ದ ಅವಳ ಅವಾಗಂದ್ರೆ ನಾನ್ ಊಗ್ ಬಂದಿದ್ನಲ್ವಾ
ಇನ್ನೊಂದು ಟೆನ್ ಪರ್ಸೆಂಟ್ ಅಷ್ಟೇ ಇತ್ತು ನಾವು ಅಚ್ಚ ತರ್ಟಿ ಪರ್ಸೆಂಟ್ ಇತ್ತು ನಾವು ಅಚ್ಚಿವ್ ಆಗುತ್ತಾ ಇಲ್ವಾ ಅನ್ಕೊಂಡಿದ್ವಿ ಅಚ್ಚಿವ್ ಆಗಿತ ಅದು
ಹೌದಾ ಹಾ ಹ್ಮ್ ಹ್ಮ್ ಅದೇ ಅಂತ ಅಂದಿದ್ದ ಬಿಡು ನನ್ ಮುಂದ ಬಟ್ ನನ್ಗ್ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲಲ್ಲ ಮೊನ್ನೆ ಅಮ್ಮನ ಹತ್ರ ಮಾತಾಡುವಾಗ ನಾನ್ ಅಣ್ಣ ಫೋನ್ ಮಾಡಿದ್ನ್ವ ನೀವು ಮಾಡ್ ಮಾತಾಡಿದ್ರನು ಅಂತ ಹೇಳಿ ವಿಚಾರಿಸ್ತಾ ಇದ್
ಹ್ಮ ನಾನೇ ಹಳ್ ೀ ತಗೊಂಡ್ ಹೋಗ್ತಾರ ನ ಅವ್ರು ಬೈಯವ ನೋಡ ಬ ಗಾಳಿ ಒಡ್ಕೊಂಡೆ ಇರ್ತಾರ ತಗೊಂಡ ಹೋಗ್ಲತ್ತಗೆ ಅಂತ ಅಂದೆ ಅದ ತಗೊಂಡ ಹೋಗಕೆ ಇನ್ಸೆದು
ಹ್ಮ ತುಂಬಾ ದೊಡ್ಡದಾಗ ಇದೀ್ಯಾಾ ಬಾರಾನ ಇದ್ಯಾ
ಬಾರೆ ಏನಿಲ್ಲ ಆಂಟಿ
್ಮ ಬಾರ ನೀರಲ್ಲ ದ ದೊಡ್ಡ್ದಿರುತ್ತೆ ಉದ್ದ ಇ ಯಾಕೆಂದ್ರೆ ನಾನ ನೀರು ಷಗಳು ಇದೆ ಅಲ್ವಾ ಕೂಲರು ಹ ಇದು ಆಗ್ಲಂದ ಹಾ ಹಾ ಹಾ ಒಂದ್ ಬಾಕ್ಸ್ ಅಲ್ಲಿ ಬಂದಿದೆ ಈ ನಮ್ದು ಇದ್ರದ ಬಂದಿತ್ತಲ್ಲಾ ಇದ್ರ್ದು ಏನಾದ ಗ್ಯಾಸ್ಂದು ಗ್ಯಾಾಸ ಇನ್ ಒಲೆ
ಹಾ
ನಿಮ್ಮನಲ್ಲಿ ಈಗಿಲ್ವ ಗ್ಯಾಸಿನ ಒಲ್ಲ ಹೊಸದು ಹ ಆತರ ದೊಡ್ದಿದ್ಯಾಾ
ಹ್ಮ್ ದೊಡ್ಡದೈತ ಆಂಟಿ ಇವ ವಾಷಿಂಗ್ ಮಿಷಿನ್ ಬರಲ್ವಾ
ಹಾ ಅಷ್ಟ ದೊಡ್ಡದಿದ್ದ
ಹ್ಮ್ ಅಷ್ಟ ದೊಡ್ಡದಾಯ್ತಂಟಿ
ಹ್ಮ ಜಾಸ್ತಿನೂ ದೊಡ್ಡ್ದಾಯ್ತಲ್ವಾ ಹೌದನು ಬಟ್ ವೇಯ್ಟ್ ಇಲ್ಲ
ಅ ವೇಟ್ ಇರ್ಬೇಕ ಅನ್ಸುತ್ತೆ ನಾನ್ ನೋಡಿಲ್ಲ ಅಷ್ಟೊಂದು
ಓಕೆ ಓಕೆ ಎಲ್ಲಿ ಇರದು ಈಗ
ಇಲ್ಲ ಆಂಟಿಯರ ಮನೆ ಎಲ್ಲ ಐತಿ
ಹೌದಾ ಸರಿ
ಹ್ಮ ಅವ್ರು ತಗೊಂಡ್ ಹೋಗಿ ತಗೊಂಡ್ ಹೋಗಿ ಅಂತಾರೆ ಅಲ್ಲಿ ನೋಡಿದ್ರೆ ಇಲ್ಲಿ ಮನೆಯಲ್ಲಿ ತಗಂದ ಈಗ ಲೇಟ್ಗ ಅಂದ್ರೆ
ಓ ಯಾಕೆ ಇಲ್ಲಿರಕ ಏನ್ ಪ್ರಾಬ್ಲಮ್ ಆಗ್ತದೆ ಅಂತೆ
ಹ್ಮ್
ಇಲ್ಲಿ ಇರಕ್ ಏನ್ ಪ್ರಾಬ್ಲಮ್ ಅಂತೆ ಇಲ್ಲಿ ಇಷ್ಟೊ ಒಂ ತರ ಜಾಗ ಇದೆ ದೊಡ್ಡ ಮನೆ ಇದೆ ಅದೊಂದ ದ್ರೆ ತೊಂದ್ರೆ ಅಂತ ಏನುಪ್ಪ ಅತೀಿ ನಾನು
ಅದ್ಕ್ಕೆ ಫೋನ್ ಮಾಡ್ರಿ ಸುರೇಶಣ್ಣನ್ಗೆ ತಗೊಂಡ ಹೋಗ್ಲತೆಗ ಅಂತ ಅಂದ ತಗೊಂಡೋಗೋ ಹಿಂಸೆ ಅಂತ ಅದು
ಹೌದಾ ಹಾ ಹಾ ಅದ್ ಹೆಂಗ್ ಬಂತು ಮತ್ ಈಗ ಅವ್ರು ಹೇಳಿದಾಗ ಕಂಪ್ನಿಯವ್ರ ತಂದ್ ಕೊಟ್ಬಿಟ್ಟು ಹೋದ್ರಾ.
ಇದು ಕೋರಿಯರ್ ಮಾಡಿದ್ರು ಆಂಟಿ.
ಹಾ ಹಾ ಹಾ ಹಾ
ಅಡ್ರೆಸ್ ಕೊಟ್ಟಿರ್ತಾರೆ ಅಡ್ರೆಸ್ ಕೊಡ್ತಾ ಕೊರಿಯರ್ ಮಾಡಿರ್ತಾರೆ.
ಓ ಓಕೆ ಓಕೆ ಹಾ ಕೊರಿಯರಿಂದ ವಿಚಾರ್ಸ್ಬೋದು ಅನ್ಸುತ್ತೆ. ನನಗೆ ಅನ್ನಿಸೋಮಟ್ಟಿಗೆ ಒಂದ್ ಪ್ಲೇಸಯಿಂದ ಇನ್ನೊಂದ್ ಪ್ಲೇಸ್ಗೆ ಹೋಗಬೇಕಂದ್ರೆ. ಈಗ ಟೆಂಪೋಗಳು ಡೈರೆಕ್ಟ್ ಆಗಿ ಹೋಗ್ತಿರ್ತಾವಲ್ವಾ.
ಆತರ ಕೊರಿಯಂದು ಇದು ಮಾಡಿದ್ರೆ ವ್ಯವಸ್ಥೆ ಮಾಡಿದ್ರೆ ತಗೊಂಡು ಹೋಗ್ಬೋದು. ಯಾಕಂದ್ರೆ ಕ್ಯಾರಿ ಮಾಡ್ಕೊಂಡ್ ಹೋಗಕೆ ಬಸ್ಸಲ್ಲೂ ಅಲೌಡ್ ಮಾಡಲ ಅನ್ಕೋತೀನಿ. ತುಂಬಾ ದೊಡ್ಡದಿದೆ ಅಲ್ವಾ ಅದು ಹೌದುತಾನೆ
ಹು ಆಂಟಿ.
ಹ್ಮ್ ಸೊ ಬಸ್ಸಲ್ಲೂ ಅಲೌಡ್ ಮಾಡಲ್ಲ ಅನ್ಕೋತೀನಿ. ಬೆಟರ್ ಅದು ಕೋರಿಯರ್ದು ಯಾವ ರೀತಿ ವ್ಯವಸ್ಥೆ ಇರುತ್ತೆ ಅಂತ ವಿಚಾರೀಸ್ಕೊಂಡು. ಇದು ಮಾಡ್ಬೋದು ಅದನ್ನ ನೋಡಕ್ ಬರುತ್ತೆ ಹ್ಮ್ ಹ್ಮ್ ಮತ್ತೆ
ಹ್ಮ ಮತ್ತೆ ಹೇಳ್ಬೇಕು ನೋಡ್ರಿ.
ಹ್ಮ್ ಹ್ಮ್ ಒಂದ್ಸಲ ನೀವು ಯೂಸ್ ಮಾಡಿಲ್ಲ ಅಲ್ಲಿ.
ಏನ್ರಿ
ಅದನ್ನ ಒಂದ್ಸನು ಯೂಸ್ ಮಾಡಿಲ್ಲಾ.
ಯೂಸ್ ಮಾಡಿದ್ದಾರೆ ಆಂಟಿ ಅವತ್ತೇ ಬಂದಿ ದಿನನೇ ಓಪನ್ ಮಾಡಿ. ಹೇಗಿದೆ ಅಂತ ಆನ್ ಮಾಡಿ. ಹ್ಮ್ ಜಾಸ್ತಿ ಸೌಂಡ್ ಏನ್ ಆಗಲ್ಲ.
ಓ ಹೌದ ನಾರ್ಮಲ್ ಆಗ ಕೂಲರ್ ಸೌಂಡ್ ಜಾಸ್ತಿ ಇರತ್ತೆ. ಓಕೆ ಸರಿ ತಕೊಪ್ಪ ಹಂಗಾರೆ ಬಾಯ್
ಬಾಯ್ ಆಂಟಿ.
ಹ್ಮ